ಏನ ಮಾಡ.
ಮಲಗಿದ್ದೆ ನೀನು.
ನಾವು ಏನಿಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗೋಣ ಅಂತ ಬುಕ್ ಹಿಡ್ಕೊಂಡು ಕುೂತ್ಕೊಂಡಿದ್ದೀವಿ. ಬಟ್ ಮೂಡ್ ಬರ್ತಾ ಇಲ್ಲ.
ಯಾವಾಗ ಎಕ್ಸಾಮ್ ನಿಮ್ದ ಏ ನಮ್ದ ನಮ ನಮ್ ಕಾಲೇಜು ಜೂನಿಯರ್ಸ್ಗೆ ಇವತ್ತು. ತಿಂದಾನೇ ಎಕ್ಸಾಮ್ಸು.
ಅಂದ್ರೆ ನಮ್ಮ ಕ್ಲಾಸ್ ಅವರ್ಗೆ ಸೆಕೆಂಡ್ ಸೆಮ್ ಅವರ್ಗೆ ಇವತ್ತಿಂದಾನೇ.
ಹಾಹಾ.
ನಿಮ್ದು ವಿ ಟಿ ಯು ನಮ್ದ ಆಟೋನಮಸ್.
ಆಟೋನಮಸ್ ಅಲ್ಲೇ ಬೇಗ ಬೇಗ ಆಗುತ್ತೆ ಎಕ್ಸಾಮ್ಸ್ ಅದು ನಿಮ್ಮ ಕಾಲೇಜ ಅಲ್ಲಿ ಮಾತ್ರ ಯಾಕಷ್ಟ ಲೇಟ್ ಆಗಿ ಮಾಡ್ತಾರೋ ಗೊತ್ತಿಲ್ಲ.
ನಮ್ದ ಫಸ್ಟ್ ಲ್ಯಾಬ್ ಮುಗಿಸತಾರ ನಿಮಗಿನ ಲ್ಯಾಬ್ ಗಳು ಮುಗ್ದಿರಲ್ಲ ಅಲ್ಲ.
ನಮ್ದ ಇಂಟರ್ನಲ್ಯಾಬ್ಸ್ ಮುಗದೀದೆ ಎಕ್ಸ್ಟರ್ನಲ್ಯಾಬ್ ಮುಗದಿಲ್ಲ.
ನಮ್ದು ಎಕ್ಸ್ಟರ್ನಲ್ಲೂ ಮುಗಿಸ್ತಾರೆ ಎಕ್ಸಾಮ್ಕೂ ಮುಂಚೆನೇನೆ ಎಸ್ ಡಬಲ್ ಇಕು ಮುಂಚೆ.
ಎಕ್ಸ್ಟರ್ನಲ್ ಲ್ಯಾಬು ಆಗಿದೆ.
ಸೆಕೆಂಡ್ ಸೈಮ ಅವ್ರದು.
ಹ್ಮ ಹಾ ಸೆಕೆಂಡ್ ಸೇಮ್ ಅವರದು. ನಮ್ದು ಟೈಮ್ ಟೇಬಲ್ ಪ್ರಕಾರ ಹೋಗ್ತಾರೆ.
ಹ್ಮ್ ನಮ್ದೇನ ಟೈಮ್ ಟೇಬಲ್ ಅವ್ರದ ಅವರೇ ಹಾಕೊಂತಾರೆ. ಹ್ಮ್ ಊಟ.
ಊಟ ಮಾಡ.
ಏನ್ ಮಾಡ್ದೆ.
ಅನ್ನ ಸಾರು ಚಪಾತಿ ನಿಂದು.
ನಮ್ದು ನಾವ ತಿಂದಿದ್ದೆ ಒಂಬತ್ತುವರೆ ಹತ್ತ ಗಂಟೆ ಹತ್ತುವರೆಗೆ ರೊಟ್ಟಿ. ಪಲ್ಯ ಅನ್ನ ಸಾಂಬಾರ.
ರೊಟ್ಟಿ ಪಲ್ಯ ಅನ್ನ ಸಾರು.
ಹ್ಮ್.
ಏನ ಪಲ್ಯ.
ಏನ ಪಲ್ಯ ಹೌದ ಪಲ್ಯ ಇದು ಗಟ್ಟಿ ಬೆಳೆ ಪಲ್ಯ.
ಏನ ಪಲ್ಯ ಗಟ್ಟಿ ಬ್ಯಾಳಿ. ಹ್ಮ್ ಅಮ್ಮ ಏನ ಮಾಡ್ತಾವರೆ. ತಿನ್ನತರೋ ಏನ ಮಾಡ್ತಾರೊ ಗೊತ್ತಿಲ್ಲ ತಮ್ಮ ಏನು ಮಾಡ್ತಾರೆ.
ಅಮ್ಮ ಅಪ್ಪ ಊರಿಗೆ ಹೋಗವ್ರೆ ನಮ್ಮ ತಮ್ಮ ಕಾಲೇಜ್ಗೆ ಹೋಗೌನೆ.
ಒಬ್ಬಳೇ ಇದೆಯಾ ಮನೇಲಿ?
ನಾವು ಒಬ್ರ ಬಿಕಾರಿ ತರ ಮನೇಲಿ ಬಿದ್ದಿದ್ವಿ.
ನೀ ಫ್ರೆಂಡ್ಸ್ನ ಅನ್ನೋದು ತಕ್ಕಬೇಕು ತಾನೇ.
ಹ
ಫ್ರೆಂಡ್ಸ್ ಜನರು ಕರ್ಕೋಬೇಕತಾನೆ.
ಅವ್ರ ಮನೆ ಎಲ್ಲಿ ಅಷ್ಟು ದೂರ ದೂರ ಐತೆ ನಮ್ದ ಈಡೆ ದಂಡಿ ಅಂದ್ರೆ ಅವ್ರದ್ ಆ ಕಡೆ ದಂಡಿ ಅಪ್ಪಾ.
ಇಲ್ಲ ಅವರ ಮನೆಗೆ ಹೋಗದೆ ಇಲ್ಲ ಅವ್ರರಿಗ ಮನೆಗೆ ಹ ಬರ್ತಾರಲ್ಲ.
ಹ್ಮ್ ಅವ್ರ ಮನೆಗ ನಾನೇವತ್ತು ಹೋಗಿಲ್ಲ ನಾನೇ ಕರ್ಕೊಂಡು ಬಂದಬಿಡ್ತೀನಿ. ಬನ್ರೀ ಅಂತ ಅನ್ಬಿಟ್ಟು ಏನೋ ಅಂದ್ರೆ ಅವ್ರ ಮೇಲಿ ಸ್ವಲ್ಪ ಸ್ಟ್ರಿಕ್ಟ್ ಹಂಗ ನೋಡ್ರೆ ನಮ್ಮ ಮನೇಲಿ ಏನ್ ನಮ್ಮ ಮನೇಲಿ ಯಾರ ಏನ್ ಅಂತಾರ ಹೇಳು. ಯಾರೇನು ಅನಲ್ಲ. ಹರಾ ಅಮಾಗ ಕರ್ಕೊ ಬರ್ತೀನಿ. ಬರ್ತಾರೆ ಅವಾಗ ಅವಾಗ ಮತ್ತೆ
ಮತ್ತ
ಹ್ಮ್ ನಾಳೆ ಎಕ್ಸಾಮ್ಗೆ ಆಯ್ತಾ ಪ್ರಿಪರೇಷನ್.
ಹೇಗೆ ಎಂತ ದಲ್ಲ ಜಾಗ.
ನೈಟ್ ಎಲ್ಲ ಜಾಗರಣೆ.
ಜಾಗರಣೆ ಮಾಡ್ಬೇಕ ಅನ್ಕೊಂಡಿದ್ದೀ ಜಾಗರಣೆ ಮಾಡ್ತಲ್ಲ.
ಹ್ಮ್ ಯಪ್ಪ
ನಂಗಗಂತೂ ಓದಕ್ಕೆ ಮನ್ಸಿಲ್ಲ ನನ್ಗಂತೂ ಏನ್ ಸೀರಿಯಸ್ನೆಸ್ಸೇ ಇಲ್ಲ ಅನ್ಸ್ತಿು
ನಿಜ ಅಂದ್ರೆ ಹೆಂಗಾಗಬಿಡದ್ ಗೊತ್ತಾ ಸಿಹಾಗಿ ಇರುತ್ತೆ ಇಂಟರ್ನಲ್ ಎಕ್ಸಾಮ್ಸ್ಗ ಇರುತ್ತೆ ಎಕ್ಸ್ಟರ್ನಲ್ಸ್ಗೆ ಸೀರಿಯಸ್ನೆಸ್ ಅದೇ ಹೋಗ್ಲಿ ಬಿಡು ಹೆಂಗು ಎಲಿಜಿಬಲ್ ಆಗ್ಬಿಡಿ ಇ ಬಿಡು ಅಂತ ನಂಗ ಅದೇನೋ ಫುಲ್ ಕೇರ್ಲೆಸ್ನೆಸ್
ಹ್ಮ್
ಇಂಟ್ರೆಸ್ಟ್ ಬ ಲ್ಲಾ ಏನ್ ಫುಲ್ ಧೈರ್ಯ ಇದಬಿಡುತ್ತೆ ಏನ್ ಮಾಡ್ಕೋತಾರೆ ಬಿಡುವ ನಂಗೆ
ಹ್ಮ್
ಹ್ಮ್ ಮತ್ತೆ
ಹ
ಹ್ಮ್್ಮ ನಮ್ದೇನ್ ಆಯ್ತಮ್ಮ ಏನಿಲ್ಲ ಓದ್ಬೇಕಷ್ಟೇ ಓದಕ್ ಆಗ್ತಿಲ್ಲ
ಪವಿತ್ರ ಕಾಲ್ ಮಾಡಿದ್ಲ
ಹ್ಮ್ ಅವಳವ್ರ ಮನೇಲಿ ಕೆಲ್ಸ ಕೆಲ್ಸ ಕೆಲ್ಸ ಮಾಡ್ಬೇಕು
ಏನ್ ಕೆಲಸ
ಮಾಡ್ತಾಳೆನ್ ಮನವರ್ಸದು ಪಾತ್ರೆ ತೊಳದು ಬಟ್ಟೆ ಹೋಗಿದು ಅಕ್ಕವ್ರ ಮನೇಲಿ ಇದ್ರೆ ಅಕ್ಕವ್ರದೇ ಎಲ್ಲಾ ಕೆಲ್ಸ.
ಹಾ
ಹ್ಮ್ ಮಾಡ್ತಾಳ ಅವಳಲ್ಲ ಮನೇಲಿ ಇಲ್ಲ ಅಂದ್ರು ಕೂಡ ಈ ಸಂಜೆನಾದ್ರು ಮಾಡಿರ್ತಾಳೆ ಸಂಜೆ ಬಂದನ ಮಾಡಿರ್ತಾಳೆ ಅವ್ರ ಮೂರ್ ಜನ ಅಕ್ಕತಂಗಂದ್ರು ಒಬ್ನು ತಮ್ಮ ಇದ್ದಾನೆ
ಹಾ.
ಅವಳೇ ದೊಡ್ಡವಳ ಅವಳು ದೊಡ್ಡವಳ ಅವ್ಳಾದ್ಮೇಲೆ ಪೂಜಾ ಅವಳ ಈ ಸಲ ಡಿಗ್ರಿ ಟ್ವೆಲ್ತ್ ಮುಗ್ದು. ಇನ್ನಿಬ್ರು ಟ್ವಿನ್ಸ್ ಅವ್ರದು ಟೆಂತ್ ಮುಗ್ದು ಈ ಸಲ ಲೆವೆಂತ್.
ಅವರಿಬ್ರು ಟ್ವೆನ್ಸ್ ಹುಡ್ಗಿನೇನಾ.
ಇಲ್ಲ ಒಂದ ಹುಡುಗ ಒಂದ ಹುಡ್ಗಿ.
ಹ್ಮ್.
ಹ್ಮ್. ಹ್ಮ್ ಎಪ್ಪಾ.
ಅವ್ರ ಎಷ್ಟನೆ ಕ್ಲಾಸ್ ಇಲ್ಲ ಮಾಡ್ಬೇಕ.
ಹ್ಮ್.
ಹ್ಮ್.
ಅವರು ಟೆಂತ್ ಮುಗ್ದು ಲೆವೆಂತ್ ಈ ಸಲ ಅವ್ರಿಬ್ರು.
ಹ್ಮ್.
ಮತ್ತೆ.
ಲೆವೆಂಥ್ ಎಲ್ಲರೂ ಇನ್ ಕಾಲೇಜ ಮೆಟ್ಲೆ.
ಹ್ಮ್ ಎಲ್ರು ಕಾಲೇಜ್ ಮಟ್ಲೆ. ಕಾವ್ಯ ಅವರ ತಮ್ಮನನು ಟೆಂತ್ ಮುಗ್ದು ಲೆವೆಂತೂ ತಂಗಿ ಒಬ್ಳು ಚಿಕ್ಕವಳು.
ನನ್ನ ತಮ್ಮಂದೇ ಇನ್ನುೂ ಒಂದ ವರ್ಷ ಸ್ಕೂಲ್ ಐತ.
ಹ್ಮ ನೈಂತ ಅಲ್ಲ ಈ ಸಲ ಅವನ ಇನ್ನ ಏಡ್ತಾ ನೈಂತಾ. ಎಪ್ಪ ಹ್ಮ್ ಅಂದ್ರು ಜಾಸ್ತಿ ಹೈಟ್ ಅವನ ನಿಮ್ಮ ತಮ್ಮ.
ಅ ಅಯ್ಯೋ ನನ್ಗೆ ಇತೀವಿ ನನ್ನಷ್ಟ ಹೈಟ್ ಇದನ ಇವಾಗ.
ಅದೇ ಎಷ್ಟ ಹೈಟ್ ಅವನ್ನೇ.
ಹ್ಮ್.
ಯಪ್ಪಾ.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
ಹ್ಮ್.
ಹ್ಮ ಎಪ್ಪ ನಿನ್ನ ತಲೆ ಅಂದೇ.
ಹ್ಮ ಎಪ್ಪ ಕೀರ್ತಿ ಓದಕ ಏನನ ಟಿಪ್ಸ್ ಕೊಡ ಕೀರ್ತಿ.
ನಾನೇ ನೋಡ ಒದ್ದೆ ಮಲ್ಕೊಂಡಿದ್ದೀನಿ.
. ಅದು ಒನ್ ಅವರ್ ಬ್ರೇಕ್ ಇರತ್ತ ಮಲ್ಕೋಬೇಕ ಸುಮ್ನೆ ಜಾಸ್ತಿ ಎಲ್ಲ ಟೆನ್ಷನ್ ತಗೋಬಾರ್ದ ಅವಾಗ. ಬ್ರೇಕ್ ಇದ್ದಾಗ ಓನ್ಲಿ ಬ್ರೇಕ್. ಬೇರೆ ಟೈಮಲ್ಲೂ ಮತ್ತೆ ಬ್ರೇಕೆ. ಬೇರೆ ಟೈಮ್ ಬ್ರೇಕೇ ಬ್ರೇಕ್ ಟೈಮು ಬ್ರೇಕೆ.
ಹಲೋ.
ಹ್ಮ್. ಮತ್ತೆ.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
ಹರ್ಷಿತಾ ಸಿಂಗಲ್ ಚೈಲ್ಡ್.
ಅವರ ತಂಗಿ ಅವಳೇ.
ಹ್ಮ್ ಹ್ಮ್ ಅವಳ ಎಸ್ಟ್ನೆ ಕ್ಲಾಸು.
. ಎಷ್ಟೇ ಕ್ಲಾಸ್ ಹೇಳೋದ್
ಇಂಚರಾ ತಮ್ಮನು ದೊಡ್ಡವನೆ ಅಲ್ಲ
ನನ್ನ ತಮ್ಮ ಇವಾಗ ಸೆಕೆಂಡ್ ಪಿಯು ನಿನ್ ತಮ್ಮ ಅವನು ಅದೇ ಬಟ್ ಹೈಟ್ ಅವ್ನೆ.
ಹ್ಮ್ ಅವಳ. ಹ್ಮ್ ಯಾರ್ನ ಆಡ್ ಮಾಡಿದ್ದಾರೆ ಅಂತೇ
ಹೌದು ಅವಫ್ರೆಲ್ಲ
ಹ್ಮ್
ಹ್ಮ್ ನೀನು ಆಡ್ ಮಾಡ್ಸು ನಿಂಗೆ ಯಾರನ ಗೊತ್ತಿರೋರ್ಗೆಲ್ಗೂ.
ಯಾರ್ ಯಾರನ್ನ ಮಾಡ್ಸ್ಲಿ..
ಹ್ಮ ಇಲ್ಲ ಅಲ್ಲ ಹಾಸ್ಲಲ್ ಕುೂತ್ಕೊಂಡ ಏನ್ ಮಾತಾಡ್ತೀರಾ ನೀವು
ಆರ್ತ ಮಾಡಕೊ ನಾವ ಇವರು ತಿಕಲ್ ತರ ಮಾತಡ ಇನ್ನು ಯಾರ್ದ ಹುಚ್ಚಿ
ಅದು ಮೂರ್ ಮೂರ್ ಕ್ವಾಲ
ಹ್ಮ್ ಎನ್ ಮಂಗ
ಹ್ಮ್ ಏನಾಗಲ್ಲ ಗೊತ್ತಾಗುತ್ತೆ ಬಿಡು
ಹ್ಮ ಸ್ಟಡೀಸ್ ಬಗ್ಗೆನೆ.
ಹಾ ಬರೀ ಸ್ಟಡೀಸ್ ಬಗ್ಗೆ.
ಹ್ಮ್ ನಾನು ಪವಿತ್ರನು ಹಂಗೆ ಒಂದ್ಲ ಬೈ ಮಿಸ್ ಆಗಿ ಮಾಡ್ಬಿಟ್ಟವಳೆ. ಕಾಲೇಜ ಅಲ್ಲೇ ಇದ್ದಿನಿ ಕಾಲೇಜ ಅಲ್ಲಿ ಕುೂತ್ಕೊಂಡ ಅವ್ಳು ಆ ಕಡೆ ಮೂಲೆ ನಾನು ಈ ಕಡೆ ಮೂಲೆ. ಸುಮ್ನೆ ಹುಚ್ಚಿರ್ತರ ಮಾತಾಡ್ತೀವಿ.
ಹ್ಮ್ ಹುಚ್ಚರೇ ಅನ್ಕೊಳ್ತಾರೆ ಸ್ವಲ್ಪ ದಿನ ಬಿಟ್ರಿ ನನ್ನ ಅವಳನ..
ಹ್ಮ್ ನಿಜ ಹಂಗೆ ಆಗತ್ತೆ ಸುಮ್ಮ್ನೆ ಮಾಡಕ್ ಕೆಲ್ಸಿಲ್ಲ ಮಾತಾಡದು ಮಾತಾಡೋದು ಮಾತಾಡೋದ್ ಸಂಜೆತನ ಮಾತಾಡ್ಕೊಂಡೆ ಇರ್ತೀವಿ.
ಹ್ಮ್
ನಮ್ಮೆ ಬೈತಿ ಇರ್ತಾರೆ ಯಾರ್ ಮಾಡಿರ್ತಾರೆ. ನಮ್ಮ ಚಿಕ್ಕಿ ಮಾಡಿರ್ತಾಳ ಅವಳ ನಂಬರ್ ಹಂಗೆ ಸೇವ್ ಮಾಡಿದಿನ್ ಚಿಕ್ಕಿ ಅಂತ.
ಏಕೆ
ಸುಮ್ನೆ ಹಂಗೆ ಸೇವ್ ಮಾಡಿದೀನಿ ಚಿಕ್ಕಿ ಅಂತ ಅವಳ ನನ್ನ ಚಿಕ್ಕಮ್ಮ.. ಆಗ್ಬೇಕು ನಾನ ಅವಳ್ ಮಗಳು ನನ್ನ ಅವಳ್ ಮಗಳು.
ದೇವ್ರೇ
ಸುಮ್ನೆ ಹಂಗೆ ಸಂಬಂಧ ಅವಳ ನಮ್ಮ ಮಮ್ಮಿನ ಅಕ್ಕ ಅಂತ ಕರಿತಾಳೆ.
ಯಾಕೆ
ಮತ್ತ ನಾನ್ ನನಗ್ ಚಿಕ್ಕಮ್ಮ ಅಂತ ಅಂದ್ಮೇಲೆ ಅವಳ ಮಮ್ಮಿ ತಂಗಿ ಅದಂಗ ತಾನೆ ಲೆಕ್ಕಾ.
ಜಂಪ
ಸುಮ್ನೆ ಉಚತ್ರರಂಗ್ ಸಂಬಂಧಗಳು ನಮ್ದಂದ್ರು ಯಾರ್ ಮಾಡಿರ್ತಾರವ ನಾವ ಮಮ್ಮಿ ನೋಡ್ಬಿಟ್ಟು. ಯಾರದನ ಫೋನ್ ಬಂತು ಅಂದ್ರೆ ಅಂದ್ರೆ ಮುಗಿತ್ ಯಾರ್ ಮಾಡಿರತರ ನಿಮ್ ಚಿಕ್ಕಿ ಮಾಡಿರ್ತಾಳೋ ನಿಮ್ ಚಿಕ್ಕಿ ಮಾಡುತ್ತಾಳೋ ಅಂತಾರ ನಮ್ಮ ಮಮ್ಮಿ.
ಫಸ್ಟ್ ನಾನ್ ಮಾಡತ್ ಕೀರ್ತಿ ಮಾಡ್ರಿತಾಳ ಹೋಗ ಅನ್ನೋ
ಹ್ಮ್ ಹ್ಮ್ ಹಂಗೆ ಆಗೈತಿ ಈಗ.
ಹ್ಮ್
ಹ್ಮ್ ಎಪ್ಪ
ಹ ಅಪ್ಪ ಯಪ್ಪ ಸಿಗೆ ಸಿಗೆ ಬೇಗ ಸಿಗೆ ಮೀಟ್ ಮಾಡೋಣ.
ಜುಲೈ ನೆಕ್ಸ್ಟ ಮಂತ್ ವೇಟಿಂಗ್
ಹೇಳಡಿ
ನಿಂದೆ ಎಕ್ಸ್ಟರ್ನಲ್ ಯಾವಾಗ ಮುಗತ್ ಲ್ ಆಬ್ ಎಕ್ಸಾಮ್ಸ್ ಅಂತ ನಾನ್ ವೈಟ್ ಮಾಡ್ತೀನಿ ಮುಗ್ದಿತ್ ತಕ್ಷಣ ಬಂದ್ಬಿಡದೇ ಗೊತ್ತಿಲ್ಲ ನಮ್ಗ ಅವೆಲ್ಲ ಏನ್ ಹೇಳಿಲ್ಲ ನೋಡ್ಬೇಕಕ್ ಮೋಸ್ಟ್ಲಿ ಸೆಪ್ಟೆಂಬರ್ ತನಕ ಇರ್ಬೋದು ಅನ್ಸುತ್ತೆ
ಸತ್ತಂಬತ್ತನಕ
ಆಗಸ್ಟ್ ಎಂಟ್ ತನಕ ಇರ್ಬೋದು ಅ್ವಾ
ಅಷ್ಟ ದಿನಾರ ಜನ
ಒಂದ್ ತಿಂಗಗಳನ ಕೊಟ್ಟೆ ಕೊಡ ತರ್ತಾನೆ ಒಂದು ಒಂದುವರ್ ತಿಂಗಳು
ಕೊಡ್ತಾರಲ ನಮ್ ಕಾಲೇಜ್ ಅಲ್ಲಿ ಕೊಡ್ತಾರೆ ಆಟೋನಮಸ್ ಕಾಲೇಜ್ ನಮ್ದು ಕೊಡ್ತಾರೆ
ಹ್ಮ್ಹೌದೇನು
ಹ್ಮ್ ಅನ್ಕೊಂಡಿದ್ದೀವಿ ನಮ್ಗೂ ಗೊತ್ತಿಲ್ಲ ಫಸ್ಟ್ ಇಯರ್ದವ್ರಗ ಏನ್ ಗೊತ್ತಿಲ್ಲ ಕೇಳ್ಬೇಕ ಯಾರ್ಗನ ಸೀನಿಯರ್ಸ್ಗೆ
ಹ
ಸೀನಿಯರ್ಸು
ಹ್ಮ್
ಅದು ಅದು ಲಾಸ್ಟ್ ಸೆಮ್ ಮುಗಿಸ್ಕೊಂಡ್ ಹೋದವ್ರು ಇನ್ನ ಕಾಲೇಜಗ್ ಬರ್ತಿರ್ತ ಅಥವಾ ಅವ್ರ ನಂಬರ್ ಐತೆ ಅವ್ರಿಗೆ ಫೋನ್ ಹಚ್ಚೋದು ಕೇಳೋದು ಹಂಗೆ
ಹಓ ಹಂಗೆ
ಹ್ಮ್ ಒಬ್ಬಣ್ಣ ಅಕ್ಕನ ಮೀಟ್ ಮಾಡಕ್ ಬರುತ್ತೆ
ಹ್ಮ್
ಹಾ ಅಣ್ಣ ಅಕ್ಕಗ್ ಮೀಟ್ ಮಾಡಕ್ ಬಂದಾಗ ಸಿಕ್ತೆ ಸಿಕ್ಕಿರತಾನೆ ಯಾವಾಗನ ಅವಾಗ ಕೇಳೋದ ಅಣ್ಣನನ್ಗೆ ಇನೊಬ್ಬಂದ ಅಣ್ಣನ್ಗೆ ಫೋನ್ ಮಾಡಿ ಕೇಳ್ತಿರ್ತಿವಿ ಯಾವಗಾನ
ಅ ಜೂನಿಯರ್ಸ್ ನಿಮ್ ನಿಮ್ ಕ್ಲಾಸ್ ಅವ್ರು ಯಾವ ಹುಡುಗರು ಮಾತಾಡ್ಸಲ್ಲಾ
ಇನ್ನು ಅಮ್ಮ
ನಿನ್ ಜೊತೆ
ಕೆಲ್ಸ ಇದ್ದಾಗ ಅಷ್ಟೆ ಏನಾನ ಹಿಂಗಿರುದ್ದ ಏನನಾ ಇರುತ್ತಲ್ಲ ಅವವಾಗಷ್ಟೇ ಮಾತಾಡೋದು ಅದ್ಬಿಟ್ರೆ ನಾವು ತಿರುಗೋ ನೋಡೋಣ ನನಗ್ ಮಾತಾಡಕ್ ಪುರ್ಸೋದ ಗನ ಎಲ್ಲಿ ಇರುತ್ತೇಳು ಪವಿತ್ರ ಜೊತೆ ಮಾತಾಡದ್ರಲ್ಲಿ ಟೈಮ್ ಹೋಗಿರುತ್ತೆ ಕ ಕ್ಲಾಸಿಗೆ ಬರೋದಲ್ಲ ಲೇಟು ಹುಡುಗಿರಲ್ಲ
ಹುಡುಗರಲ್ಲಿ
ಹುಡುಗರಲ್ಲಿ ಫ್ರೆಂಡ್ಸ್ ಅಂತ ಯಾರೇಏನ ಆಗಿಲ್ಲ ಒಬ್ಬನ್ಗಂರು ಅಣ್ಣ ಮಾಡ್ಕ ಕೊಂಡಿದೀನಿ
ಅಣ್ಣ ಮಾಡ್ಕೋ ಅದಂದ್ರೆ ಓದ್ಕೊಂಡ್-ಓಡ್ಕೊಂಡ್ ಹೋಗ್ತನಿ ಫ್ರೆಂಡ್ಸ್ ಅಂದ್ರೆ ಬೇಡ ಬೇಡ ದೂರ ಹೋಗ್ರಿ ಹೋಗ್ರಿ ಅಂತ ನಾನೇ ಬಂಧ್ಬಿಡ್ತೀನಿ
ಹಸ
ಫ್ರೆಂಡ್ಸ್ ಅಂತ ಯಾರೇನ ಆಗಿಲ್ಲ ಎಕ್ಸಾಮ್ ಟೈಮ್ ಅಲ್ಲಿ ಅವ ಕ ಳಗೆ ಅಂದ್ರೆ ನನ್ನ ಹೆಸರು ಹಿಂದೇನೆ ಅವಂದ್ ಹೆಸರು ಬೀಡುತ್ತೆ
ಹ್ಮ
ಹ ನಾನ
ಇದು ಮತ್ತೆ ಮಾಡ್ತೀನ ಒಂದ್ ಐದು ನಿಮಿಷ
ಸರಿ ಆಯ್ತು ತಗೋ
ಹಾ
ಹ್ಮ್.